ನ್ ಬೇರಪ್ಪಾಯ ಏ ಬೀರಪ್ಪಾ ಎಂತ ಮಾತಾಡ್ತಾಾರ್ದದು ಹ
ಹ
ಅರಾಮದಪ್ಪ ಜೀವನ
ಆರಾಮದಪ್ಪ ಜೀವನ ಹಾ ಎರಡವರ್ಗೆ ಬಂಧು ಈಗ ತೆ ತಂದೆ ಕೆಜಿಗೆ
ಹ್ಮ್ ಹ್ಮ್
ಏ ವಳಿ ಪೋನ್ ಅತಂತ ಹೇಳ್ತ
ಹಾ
ಫೋನೆತ್ತಿನಂತ ಹೇಳ್ ಗುರು ಒಳ್ಳೆ ಹಚ್ಚ ಬಿಡುದು ನಂಗೆ ಯೋಗ ಹಾ
ಏ ಹೇಳಂಗಿಲ್ಲದ ಹೇಳಿದ್ರ ಮತ್ ತಡಿ ತಡಿ ಅಂತಾರ ಮಂದಿ
ಎತ್ಲಿ ಕಿನ ಮಾಡವ
ಎತ್ಲಿಕ್ಕೆ ಹಯ್ಕೊಂತ ಹೋಗೋ ಅವಾಗ
ವರ್ಗಗ್ ಮಾಡಕ್ ಮ ಇದಾಗ ಹಾವು
ಏನ್ದು ಎತ್ತನಂತ ಕೈಬೇರ್ ಮಂಡ ಮೇಾಗ ಹಚ್ಚಿರ್ತಿ ನಮ್
ಹಾ
ಅಚ್ಚಾ ಬೆಳಗ ತಂಬ ಅಲ್ಯ ಕಟಿಯಾಗ
ಹಾ ಹೌದು
ಅದಪಾ
ಹ ಓಕೆ
ಹ್ಮ ಕ್ಯಾ ನೈ ಕುಚ್ ಭಿ ನೈ ರೇ
ಕುಚ್ ಬಿ ನೈ ರೇ
ಕ್ಯಾ ರೇ
ವಿಕೆಟ್ ಅದನ್ನ ಕೆಳಗ ತಗಿರಿ. ಎಸ್ಟ್ ಆತ ಹೇಳನ್ನಾ ಒಂದಾಮಿನಿಟ್ ತಡಿ
ಹಲೋ
ಅಲೋ
ಯಾರ ಕಡಿಯ ಕಡಿಯ ಲೆ ಗೋರಿ
ಯ್ಕ್ ಈಕಡೆ ಅದು ಅದು ಯ್ಯ್ ಅಲ್ಲೆನ್. ಕ್ಲಚ್ಹಾಕೊಂಡ್ಬರ್ತೇತ್ತಲ್ಲ ಫೋನ್ ತಟೇ ಅಮೌಂಟ್ ಅದಾವ. ಇಗ ಗೊತ್ತೇತಿ ಹಾತೆ ಮೊಬೈಲ್ ಯಾವಾಗ್ ಕೊಡವ ಹು. ಹೇಳೋಪಾ ಹಲೋ
ಹಲೋ
ಹಲೋ ಹಲೋ ಹೇಳಪ್ಪ ಹೇಳ ಹೇಳ.
ಭಾಟಿ ಭಾಟಿ ಕಲ್ ತು.
ಬಾಡಿ ಬಾಡಿ ಕಲ್ದು. ನಹಿ ಕಲ್ದು.
ಹಲೋಪಾ
ಹಾ ಹೇಳಪ್ಪ
ಭಾಟಿ ಗಲ್ ದು
ನಾಯಿ ಕಚ್ ಕಚ್
ಕಚ್ ಕಚ್
ಕಚ್ ಕಚ್ ಕೋಬಿ ಮುಚ್
ಹು ಹು ಹು
ಹು
ಒಜ್ಜದ್ಪಾ ಹಂಗಾದ್ರ
ಎನ್ನಾ ಲಿಟ್ಟ ಪೋ
ಒದಿ ಮುಚ್ಚ ಅದು ಮುಚ್ಚ ಇದು ಮುಚ್ಚ
ಹು
ವರ್ಷಾತ್ ತಗ ನಿಂದು
ಅದೇ ಎರಡೆರಡು ತತ್ತಿ ಹಾಕ್ಬೇದ ಮತ್ತೆ
ಹು
ಹೊಂಟಿಲ್ಲ ಇನ್ನ ಲೇಟ್ ಆಗುತ್ ಸ್ವಲ್ಪ್
ಎಲ್ಲಿಗೊಂಟಿಯೋ ಆ ಮ.
ತಡ್ರಿ ಲೇಟ್ ಆಗುತ್ತೆ ಎದಕ್ಕೆ ಒಂದು ತಾಸು ಹೋಗಿ ಬರಕೇ ಒಂದು ತಾಸು ಆಗುತ್ತೆ ಒಳ್ಳಿ ಒಂದು ಹೋಗ್ಬೇಕಾದ್ರೆ ಒನ್ ತಾಸ್ ಆಗುತ್ತೆ. ಇನ್ನು ಇನ್ನೋ ಬೈಕ್ ಐತೆ ಅದ ಕ್ಲಚ್ ಹೊಗೈತಿಂತ ಕ್ಲಚ್ ಹಾಕಸ್ಕೊಂಡ್ ಬರ್ಕ್. ಹಲೋ ಬಸ್ಯ ಹೊಲಕ್ಕೆ ಹೋಗ್ಯಾನ ಹಂಗಾರ ಬಂದಿದ ಹೋಗ್ಬೇಕ್. ಅಲ್ಲೆ ಅಲ್ಲಿ ತಗದ ನೋಡಬೇಕಿಲ್ಲ ಅವ ಮಮೋಜಿಶ್ಬುದ್ದಿ.
ಹು ಹು ಹು ಹು ಹು
ಇಲ್ಲನೊಬ್ರ ಯಾರ ದೋಳ ಆದ್ರ ಕಡಿತ ನಾನು ಹ.
ಹಲೋ..
ತಿಕ್ಲಿ
ಶವಪುರಗ ಇಷ್ಟು ಜಲ್ ತೆರಲ್ಲ ಶಿವ ಪುರಣ್ಣ ಇಷ್ಟು ಜಲ್ ತೆರೆಯಲ್ಲ ತೆರೆಲ್ಲ ರಿ. ಏನಪ್ಪಾ
ವಾಟ್ ಯುವರ್ ಟಾಕಿಂಗ್. ಇಚ್ಚ ಫಸ್ಟು ಎಲ್ಲ ಸೀದ ಮಾಡ್ಕಂತ ಆಮೇಲೆ ಕಲ್
ನಾಕ್ ಮಂದ್
ಇನ್ನೊಂದು ಸಂಕ್ಕೆ ತಗೊಬೊಗ್ ಅಲ್ಹೋಗ್ ಯಾರ್ ಗಡೆಗೆ. ಹಂಗ ಶೀದಾ ಮಾಡ ಅನ್ಕತ್ತ ಇದ ಇಡ್ತ ಕಚ್ಕೊಂಡ ತಗೊಂದು
ಹ ಹ್ಮ್ ಮತ್ತೆ.
ಹ
ಹರಿ
ನಿ ಮೊನ್ನೆ ಯಾದ್ರು ಕಾಲ್ ಮಾಡಿದ್ - -
ಹ್ಮ
ಇದ್ರಂಗ್ಅದು.
ಅಂದ್ರೆ ಗ ಇಡ್ಕೊ
ಸಾಕತ್ತಾಗ್ ಆಯ್ತು. ಈ ಮಣ್ಣಿ ಕಡೆ ತಗೊ ಸ್ವಲ್ಪ್ ಸ್ವಲ್ಪ್ ತಗಿ ಮಾಡಕ ಕರೆಕ್ಟ್ ಬರುತ್ತೆ ಮುಂದ ಅಲ್ಲಿ ಏರ್ ಆದ ತಗ ಮಾಡ್ಕೋ. ಇಲ್ಲಿ ಹೋಗಿ ಅಲ್ಲಿ ಹೋಗಿ ಗಾಡಿ ಇಂಗ್ ತಗೊಂಡ್ ಚಿಂತೆಲ್ಲ ತಗೋಬೇಕಾ ಅದ್ನ. ಮಣ್ಣ ಅದಲ್ಲ ಕರಿಯ ಮಣ್ಣ ತಕ್ಕೊಬೇಕು.
ಚಂದ್ರಂಗ ಪಂದ್ರಂಗ ಡಂದ್ರಗ
ಅಯ್ಯೋ ಯಪ್ಪಾ ದಂಡಿ ಇವನ ಎತ್ಕೋ ಇವ್ನ ಅಷ್ಟೇ ಅಷ್ಟ ಕೆೇಟ ಯಾಕ ಚಲ
ಹಾಗಿನ ಕಾಲಿಗತ್
ಅಕ್ಕ ಅಲ್ಲಿ ಆಗ್ಮೇನ್ ಅಂದ.
ಅದೇ ಫೋಟೋ ಹೊಡ್ಕೊಂಡಿ ಜರಾಕ್ಸ್ ಮಾಡ್ಸ್ಕಬರ್ಬೇಕು ಬ್ಯಾಗ್ ಐತನ ಬ್ಯಾಗಿಲ್ಲ ಎನಿಲ್ಲ. ಯಾ ಇ ಸು
ನಾ ನಾನ ನಾ ನರಿ ನನಾನ.
ಹು ತಗ ಎಲ್ಲದೆ.
ಇಯಪ್ಪಾ ಸವ್ಕಾರ.
ಹ್ಮ್ ಹು ನ್ರಿ
ಬರ್ರಿ ಸವ್ಕಾರೆ. ಸವ್ಕಾರ್ ಮಂದಿ.
ಹಯ್ ಬಿಯತಿಲ್ಲಿರುವ ಹ್ಮೇ
ಸಬ್ ಕಬಂದ
ಹಾ
ಆರಾಮ ಇದದಿರಲ್ರಿ ಸಲ್ ಗರಾಮಂದಿ
ಹ್ಮ
ಬಟ ಗಲ್
ಹ್ಮ ಆಯ್ತ ಆ ಪನ ಸಾರ
ಊಟ ಮಾಡಿದ್ರಾ
ಹ್ಮ್
ಎಲ್ಲಿ ಹೋದು ಮಾಡ್ರ ಮಿಗೋ್ ಯ ಮಾಡ ಹೂ್ ಮಾಡಕ್ತಲ್ಲ
ಮನೆ ಮನೆ ಮನೆ
ಮನಿ ಮಣಿಯಾ ಮನಿ
ಮನೆ
ಹ್ಮ್ ಹ್ಮ್ ಹ್ಮ್ ಮರ ಮಾ ಬ ನಂಗ
ರಪ ಮಾುಕ ಮ ಒಂದ ಕತ ಎಫಐ ಬೋಗ ಬಷಂಬ ತಾನೆ
ಒಂದು ಎಲ್ದು ತಂಬತ್ತ ಎಲ್ಲಿಗ ಬರ್ಲ
ಹ ಗೊತ್ತ ಬಸಿಗೆ ಕ
ಎಲಿ ಒಂಟವ ಮ್ರ
ಹ್ಮ್
ಅಕ್ಕೆ ವಂಟಿ ಅಲ್ಲ
ಡ ಕಳಿ
ಹಲ್ಲ
ಕಡ ಕಲ್ಲ
ಇತ್ತಲ್ಲ ಹೊಡಕಲ್ಲ
ಹ್ಮ್ಮ
ಕಡೆ ಕರಿಮಂಟಿ ನಂಗಗೆ ಹತ್ಪ್ಪ
ಹ್ಮ್ ದನ್ಿನ್ಯಸ ಜನನ ಮೇಲೆಚ್ಕೋತಾರ
ಆಾ
ಸರ್ ಜನ ನಿ ಚೋದರ
ಬೀರಲಿಂಗ ಬೀರದಾರ ಅವ ರ
ಹ್ಮ್ ಬ ಬ ಬ ಬಲ ಅಲಕ್ವ ನದು ಅ ಕೊಲಕ್ ಕೊಲಕ್ಕ ಹ ಗ ಮುೂದಲಿ
ಗೊತ್ತಿಲ್ಲೆ ನಿನಗೆ
ಹ್ಮ್
ಗೊತ್ತಿಲ್ ಏನಪ್ಪ ಅಂದ್ರೆ ನಿನಗೆ
ಹ್ಮ್ ಹ್ಮ್
ಯಾಕೋ ಮಾರಯ್ಯ
ವ ನೀ ಮತ್ತೆ ಮತ್ತೆ ಕಟ್ ಮಾಡಿದ್ರೆ ನೋಡು ಮತ್ತೇ ಅಚ್ಚುಬೇಕು ಅಗ ಅಂತ ಹಾ ಮತ್ತ ಒಳ ಕಟ್ ಮಾಡ ಒಳ್ಳೆ ತೋಡ ಆಮೇಲೆ ತಗತಂತೆ
ಓಕೆ ಓಕೆ
ಹ್ಮ್
ಎಡಗೆ ಟೈಮಿನ
ಹಾಮ ಕಟ್ ಮಾಡಕ್ಕತ್ತೀನಿ ತಡಿ
ನಿನ್ ಕಟ್ ಮಾಡು ಕಟ್ಟಂಗಿಲ್ಲ
ಹ್ಮ ಹ ಕಟ್ ಮಾಡ್ ಕಟ್ ಮಾಡು ಕಟ್ ಮಾಡೆ ಕಟ್ ಮಾಡೋ